ಕೇಳಿಸ್ತಿದಯಾ.
ನಿಮ್ಗೆ.
ಓ ನನ್ಗೂ ಕೇಳಿಸ್ತಿದ್ದ ಏನ್ ಮಾಡ್ತಿದ್ರಿ.
ಈಗ ಏನಿಲ್ಲ ಹೊರ್ಗಡೆ ಹೋಗಿದ್ದೆ ಟೈಲರ್ ಅಂಗಡಿಗೆ.
ಹಾ.
ಹೋಗಿ ಬಟ್ಟೆ ಇಸ್ಕೊಂಡು ಬಂದೆ.
ಆಯ್ತಾ ಇಷ್ಟ್ ಬೇಗ. ಗ ಬ್ಲೌಸ್ ಅಲ್ಸಿ.
ಬ್ಲೌಸ್ ಎಲ್ಲ ಸ್ವಲ್ಪ ಸಿದು ನ ಡ್ರೆಸ್ ಸ್ಟಿಚಿಂಗ್ ಇ ಕೊಟ್ಟಿದ್ದೆ ಒಂದ ವೀಂ ಹಂಗ್ಯರು
ಹಾ ಆಯ್ತು.
ಕೇಳಿಸ್ತಿದ್ಯಾ ಈಗ.
ಹಾ ಇವಾಗ ಕೇಳಿಸ್ತೈತೆ ಹ್ಮ್್ಮ್.
ಸೌ.
ಹಾ ಹಂಗಾರ ಬಟ್ಟೆಗಳು ಸರಿಯ. ತಗೊಂಡಿದ್ಯಾ ಅಂತ ಆಯ್ತು.
ಏನ್ ಅಣವಲ್ಲ ನಮ್ಮ್ ಅಕ್ಕು ನಾವು ನ ಡ್ರೆಸ್ಸು. ಆಮೇಲೆ ಚೂಡಿದಾರ್ಗಳು. ಆಮೇಲೆ ಟಾಕ್ ಗುಳು ಅದೆಲ್ಲ ಸ್ವಲ್ಪ ಅವಳು ತಗೊಂಡಿದಾಳೆ ಜಾಸ್ತಿ ನಮ್ಮ ಅಕ್ಕ ಇದ್ದಾರಲ್ಲಾ ನಮ್ಮ ನಮ್ಮ ಮತ್ತೆ ಮ ಗುಂಗಿನೇ ನಮ್ಮ ಮಸು ಕೊಟ್ಟಿರೋದು ಆಯ್ತಾ ಈಗ ನಮ ಭಾವ ಇದ್ದಾರಲ್ಲ ಅಮ್ಾನ ಮತ್ತೆ ಮಗ ಅವರುನು ಅವ್ರ ತಮ್ಮಂದ ಮದ್ವೆ
ಹೌದು ಹೌದಾ ಹಾಗಂಗಂದ್ರೆ ಇವರನೆೇ ಜಾಸ್ತಿ ಮೇನ್ ಇರೋದಲ್ಲ ಹ ನಿಮ್ಮ ಅಕ್ಕನೇನೆ ನಿನ್ನೆ ಹ್ಮ್ ಅದಕ್ಕೇನೆ ಅಷ್ಟೊಂದು ಓಡಾಡ್ತಾರದು ದು ಇವಾಗ ಾಯ್ತು ಇವಾಗ ಅರ್ಥ ಆಯ್ತು ನಿಮ್ಮ್ ಅಪ್ಪ ಅಜಿ ಎಲ್ಲಾ ಬರ್ತಾರಂಗಂದ್ರೆ ಯಾಕೆ ನಿಮ್ಮ ಅಮ್ಮಂಗ ಏನಾಯ್ತು
ನಮ್ಮ ಅಮ್ಮಗೆಲ್ಲ ನಮ್ಮ ಮಾಮಂಗೆ
ಮಾವಂಗ ನಿಮ್ಮ ಅಮ್ಮಗ ಅದೇ ಅವಾಗ ಹುಷಾರರ್ಲ ಒಟ್ಟು ಹೊಟ್ಟೆದೇನ ಗರ್ಭ ಕುಶಿತ ಅಂತ ಹೇಳ್ತಾ ಇದ್ದಲ್ಲಾ ನಾನನ್ ಅ ಅದು ಮತ್ತೇನಾದ್ರು ಆಯ್ತಾ ಅ ಕೊಂಬಿಟ್ಟೆ ಹಾ ಇವಾಗ ಹಾಸ್ಪಿಟ್ಲಗೆಲ್ಲಾ ತೋರ್ಸಿದ್ರಾ ಎಲ್ಲ ಕ್ಲಿಯರ್ ಆಯನ
ಹ್ಮ್ ನಮ್ಮ ಅಮ್ಮನ್ಗೆ ಬ್ಲೀಡಿಂಗ್ ಸ್ಟಾಪ್ ಆಗಿದೆ ಬರು ಹ
ಹೌದಾ ಒಳ್ಳೆ ಕೆಲಸ ಸುಮ್ಮ್ ನೀರು ಯಾವ್ದು ಹೆಂಗಾರಲಿ ಇಲ್ಲಿ ಆರೋಗ್ಯ ಒಂದು ಚೆನ್ನಾಗಿರ್ಬೇಕಪ್ಪ ಗಿನ ಕಾಲದಲ್ಲಿ ಆರೋಗ್ಯ ಒಂದಿದ್ರೆ ಅದೇ ಭಾಗ್ಯ ಸೌಭಾಗ್ಯ
ನಾ ಅಮ್ಮಗೆ ಅಷ್ಟ ನಿತ್ ಹೋಗಿಟ್ಟದು
ಹ್ಮ್ ಹ ಹೌದಾ ಬಿಡು ಹೋಗ್ಲಿ ಅವ್ರ ಅಷ್ಟೊಂದ ಕಷ್ಟ ಪಡದಕಿಂತ ಹೋಗಬಿಟ್ರೆನೆ ಎಷ್ಟು ಒಳ್ಳೇದು ಹ ಯಾಕಂದ್ರೆ ಅದು ಅದ್ರ್ದು ಏನ್ ಇವಾಗಿ ಇರಲ್ಲ ನಿಮ್ದೇಸಿ ಹಂಗ ಹೆಂಗಗೆ ನೋಡಿದ್ರು ನಿಮ್ದೇಾಗ ಇರ್ಬೋದು ಅದಿದ್ರು ಒಂತರ ಕಷ್ಟ ಸ್ಟೈಲ್ ಅಂದ್ರ ಒ ತರ ಕಷ್ಟ ಏನ್ ಮಾಡೋಣ ಹೆಣ್ಮತ್ ಲ್ಲ ಒಂದ್ ಕ ಹ್ಮ್ ಮತ್ತೆ ಇನ್ನೇನ್ ಸಮಸೆ ಬಚಾರಾ
ನೋಡ್ದ ನಾನು ಏಳೆಂಟು ಕಳಸಿದ್ದೆ
ಯಾರದಾ
ಹಾ ಸ್ಪಂದನಂದದಾ
ಹ್ಮ ನೋಡ್ದ ಚೆನ್ನಾಗೈತೆ ಅದು
ಯಾವ್ ಕಲರ್ ಹೇಳು
ಹ ಅದೇ ಮರೂಮ್ ಕಲರು
ಅವತ್ತು ನಮ್ರತಗೂಡಂದು ಅದಲ್ಲ ನಾನ್ ಹೇಳಿದ್ದೆ
ಸ್ಪಂದನದೇ ಸ್ಪಂದನ ಜಾಸ್ತಿ ಮರುನಿಲ್ಲ ನನ್ನ ನೋಡಿದ್ದೀನಿ ನನೇನು ಕಳಿಸಿದೆೆ ಮತ್ತೆ ಅವಳು ಇನ್
ನೋಡು ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಫೋರ್ ಅಂತ ಹೆ
ಹಾ ನೋಡ್ದ ನೋಡ್ದ
ಈ ತರ ಬ್ಲೌಸ್ ಹೊಲ್ಸಣ ಅಂತ ಇದ್ದೀನಿ ಹಾ
ಹ ಇದ್ದ ಚೆನ್ನಾಗೈತೆ ಹೊೋಲ್ಸಿ ಹಂಗೇನೆ
ಹ್ಮ್
ಹಾ ಚೆನ್ನಾಗೈತೆ ಸಿಂಪಲ್ ಆಗಿದ್ದಷ್ಟು ಚೆನ್ನಾಗಿರುತ್ತೆ ಜಾಸ್ತಿ ಹಂಗೆ ಹಿಂಗೆ ಮಾಡ್ಕೊಳಕ್ ಹೋದ್ರೆ ಚೆನ್ನಾಗಿರಲ್ಲ ಸಿಂ ತಪ್ಪಲಾಗೆ ಇರ್ಲಿ ಚೆನ್ನಾಗ್ ಕಾಣ್ಸಿತಿ ನಿನ್ಗೆ ಚೆನ್ನಾಗಿತಿ ಹಿಗೆ ಹೊಲ್ಸು
ಹ್ಮ್
ಅವ್ರಿಗೆಗ್ ಹಳ್ಬಟ್ಟು ಬಂದ್ಬಿಟ್ಟಿದ್ ಯಲ್ಡಿ ಟೈಲರ್ ಅಂಕಲ್ಗೆ
ಇಲ್ಲ ನಾನ್ ನಾಳೆ ಚಿಕ್ಕಪಟ್ಟೆೆಗೆ ಹೋಗ್ತೀನಲ್ಲ ಅವಾಗ ತಗೊಂಡ್ ಬರ್ತೀನಿ ಪೀಸ್ ಈ ತರದ್ದು
ಹ ಏ ಚಿಕ್ಕಪೇಟೆಲಿ ಅಂದ್ರೆ ಆರಾಮಾಗ ಸಿಗುತ್ತೆ ಬಿಡು ಯಾವ್ಯಾವ್ ಸಿಗಲ್ಲ ಇಲ್ದಿರ ಊರ್ಲ್ಲಿ ಇಲ್ದಿರ ಬಟ್ೆ ಗಳೆಲ್ಲ ಚಿಕ್ಪಟ್ಟಿರ್ ಸಿಗುತ್ತೆ ಅಲ್ಲ ಒಂದ ಅಂಗಡಿ ಇಲ್ಲಾನ್ರಿ ಇನ್ನೊಂದ್ ಅಂಗಡಿ ಪಕ್ಕ ಪಕ್ಕದ ಅಂಗಡಿಗೆ ಹೋಯ್ತಾ ಇರ್ಬೋದು
ಹ್ಮ್
ಹಾ ಇದು ಒಂ ತರ ಕಾಂಟ್ರಾಸ್ಟ್ ತರ ಬರುತ್ತೆ ತ್ತೆ ಬೇರೆ ಕಲರ್ ಬೇರೆ ಕಲರ್ ಬರುತ್ತಲ್ಲಾ ಇನ್ನು ಐ್ಲೆಟಾಗಿ ಕಾಣುತ್ತೆ ಊ ಡಿಂಪಲ್ ಹೇಡ್ತಾ ಇದ್ಲು ಬ್ರೋ ಅದು ಎರಡು ಸಾವಿರ ಹ್ಮ ನಾನು ಹದಿನೇ ಕಡಿಮೆ ಇರ್ತದೆ ದುಡ್ಡು ಅನ್ಕೊಂಡಿದ್ದಿದೆ ಓ ಅವ್ಳು ಇನ್ನೊಂದು ಹೇಳಿದ್ದಲ್ಲ ಇದ್ರ ಕಲರು ಅ ಡಿಂಪಲ್ಗೆ ಇಷ್ಟ ಆಗಿತ್ತಲ್ಲಾ ಅದು ಜಾಸ್ತಿ ಇರುತ್ತೆ ಅನ್ಕೊಂಡಿದೆ ಅಂತ ನಾನು ಹೇಳ್ತಾ ಇೆ ಡಿಂಲ್ ಪಲತ ಇಲ್ಲ ಬ್ರೋ ಇದು ಅದ ಇದ್ರದು ಒಂದ್ ಮರೂನ್ ಕಲರ್ ಕಳಸಿದನಲ್ಲ ಕಾಪಿ ಕಲರ್ ಅದು ಅದ ಯಾವ್ದೋ ಅದು ಜಾಸ್ತಿನೇ ಆಯತ ಎರಡ್ ಸಾವಿರ ನಿನ್ಗ್ ಬೇಕ ಹೇಳು ಆ ಅದು ಆಂಟಿ ಹತ್ರ ಕಡಿಮೆ ಮಾಡಿಸತಿನಿ, ನಮ್ಮ್ ಅತ್ತೆ ಹತ್ರ ಒಂದ್ ಎರಡು ಜಾಸ್ತಿ ಆಗಲ್ಲ, ಒಬ್ರು ಒಂದ ಇನ್ನೂರ್ ಮುನ್ನೂರು ಒಂದ್ ರೂಪಾಯಿ ಆದ್ರೂ ಕಡಿಮೆ ಮಾಡಿಸಕೊಡ್ತೀನಿ ಅಂದ್ಲು. ಸರಿ ಸರಿ ಆಯ್ತು. ಮಾಡಸ್ಕೊಡುವೆ ಅಂತ ಹೇಳುದು ಆಮೇಲೆ ಆಹ ಇದನ್ನ ನಮ್ಮ ಅತ್ತೆ ಮಾಡದ್ ಮಾರೋದ್ರಿಂದ ಹ್ಮ್ ನಾವೇ ಅಲ್ಲಿಗ್ ಹೋಗ್ಬೇಕಾಗುತ್ತೆ ಬ್ರೋ ಅಂತ ಹೇಳಿದ್ಲು ಆ ಎಲ್ಲಿ ಹೇಳು ಅದೇ ಹೊನ್ನಾವರ ಅಂತ ಒನಕ್ ನೈಟಿಗೆ ರಾಯರ್ ಇದ್ದಾರಲ್ಲಾ, ಅಲ್ಲೇ ಅವ್ರ ಅತ್ತೆ ಮನೆ ಇರೋದಂತೆ. ಅದ್ರ ಪಕ್ಕದ ರೋಡೇ ಏನು ಅಂತೆ ಅ ನೋಡೋಣ ಕಾವ್ಯನು ಮತ್ತೆ ಡಿಂಪಲ್ ತನುನು ಕೇಳೋಣ ಅವ್ರ ಎಲ್ಲಾರೂ ಸರಿ ಅಂದ್ರೆ ನೆಕ್ಸ್ಟ್ ಶನಿವಾರ ಭಾನುವಾರ ನಿನಗೇನು ಕೆಲ್ಸ ಆಯ್ತಾ.
ಶನಿವಾರ ಭಾನುವಾರ ಹ್ಮ ಹೌದು.
ಅದಕ್ಕೆ ನೆಕ್ಸ್ಟ್ ಶನಿವಾರ ಬಾರೆ ಕಾವ್ಯನ್ನು ತನುನ್ನ ಕೇಳೋಣ ಅವ್ರರಿಬ್ರು ಬರ್ತೀವಂದ್ರು ಅವ್ರರಿಬ್ರು ಇಬ್ಬರುನ್ನ ಕರಕೊಂಡ ಹೋಗೋಣ ಇಲ್ಲ, ಅಂದ್ರೆ ಅವ್ರ ಇಬ್ಬ್ರರಿಗೆ ಏದಾರರು ಕೆಲಸ ತನು ಗೀನು ಊರಿಗೆ ಹೋಯತೀನಿ ಕಾವ್ಯ ಏನಾದ್ರೂ ಎಲ್ಲಾದರೂ ಹೋಗ್ತೀನಿ ಅಂದ್ರೆ ಊರ್ಗೀರಿಗೆ ಹ ನಾವಿಬ್ರೆ ಹೋಗ್ಬಿಟ್ಟ ಬರೋಣ, ಹಂಗೆ ದೇವಸ್ಥ ಹೋಗಕಾಗುತ್ತೆ ನಿಂಗೆ ಸೀರೆಗಳನ್ನು ತಗೊಂಡಂಗ ಆಗುತ್ತೆ ಅಂತ ಹೇಳಿದ್ಲು, ಆ ಸರಿ ಆಯ್ತು. ಕೋಣೋ ನನ್ ಹೇಳು ನಾ ಇವರಿಬ್ರಿಗೂ ಸೋಮವಾರ ಕೇಳ್ಬಿಟ್ಟು ಮಾತಾಡೋಣ. ಹ ಅವ್ರು ಹೂ ಅಂದ್ರರೆ ಹೋಗೋಣ ಸರಿ ನೆಕ್ಸ್ಟ್ ಶನಿವಾರ ಅಂತ ಹೇಳಿದೆ. ಹ ಬ್ರೋ ಹೋಗುಟ್ ಬರೋಣ. ಅಂತ, ಅವಳು ಹೇಳ್ತಾ ಇದ್ಲು ಅಷ್ಟೇನೆ, ಅಷ್ಟಲ್ಲಿ ನೀನು ಕಾಲ್ ಮಾಡ್ದ ಅದೇ ಕಾಲು ಮಾಡ್ಬಿಟ್ಟು ಜನ ನೋಡ್ರಿ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ನೀನು ಆ ಮೇಲೆ ನೀನ್ನನು ಅಲ್ಲೇನ ಆ್ಯಡ್ ಮಾಡ
ನನಗೆ ಟೆನ್ಷನ್ ಆಗಿತ್ತು, ಹೇಳೋದ್ ಹೇಳ್ಬಿಟ್ಟೆ ಹೆಂಗಪ್ಪ ಬೈ ಬಂತೋ ಹೆಂಗೋ ಅಂತ ಟೆನ್ಶನ್ ಆಗಿ ಅದಕ್ಕೆ ಹಂಗೆ ಅಂದೆ ಅದಕ್ಕೆ ನೈಟ್ ಮಲ್ಕೊಂಡಿದಳು ಎದ್ದು ನಿನಗೆ ಮೆಸೇಜ್ ರಜ ಹಾಕಿದೀನಿ.
ಹ್ಮ ನಾನು ಹ ಇದು ಯಾಕ ಹುಚ್ಚಿ ಅವಾಗ ಮೆಸೇಜ್ ಮಾಡ್ದೇನೆ ಇವಾಗ ಇಷ್ಟೊತ್ತಲ್ಲಿ ಎದ್ದಿ ಮೆಸೇಜ್ ತಾಕೋಡ್ಕೊಳ ನಾನು ಅಷ್ಟೊತೊಳಗೆ ಮಲ್ಕೊಂಡು ಬಿಟ್ಟಿದೆೆ ಅನ್ಸುತ್ತೆ ಯಾಕಂದ್ರೆ ನಂಗೂ ತಾನೆ ತುಂಬಾ ನಿದ್ದೆ ಬರ್ತ್ ಗೊತ್ತಾಯ್ತು ಆಮೇಲೆ ಏನ್ ಗೊತ್ತಾ ರಾತ್ರಿ ಎಲ್ಲಾ ಕನಸಲ್ಲಿ ಅ ದೇವ್ ದಮೂವಿ ನಡಿದ್ನಲ್ಲ
ಆ ನಾಯ್ಸು
ಹೂ
ಹ ದೇವ್ ಮೂವಿ ನೋಡಿದ್ನಲ್ಲ ಸರಿಯಾಗಿ ಕಳಿಸ್ಬಿಳ್ತಾ ಇತ್ತು ಅದೇ ಮೂವಿ ನೋಡ್ತಾರ ತರ ಸತೋ ಪಕ್ಲ್ಲೇ ಬಂದ್ ಕೂತ್ಕೊಲೊಥರ ನಾನು ಏನ್ ದೇವ ಏನ್ ಪಂತ ನನಗೆ ಬೆಳಗಿನ ಜಾವನ್ ತನಕ ಅದೇ ಕನಸಲಿದೆ ಹೂ
ಹಲೋ
ಹಾ ಹ ಹೇಳು ಹ ಅದೇ ಕನಸು ಬಿಳ್ತ ಇತು ನನ್ಗಂತೂ ಸೈಕ್ ಆಾಗಬಿಡ್ತು ಗೊತ್ತಾ ಏನು ಅದೇ ಫಿಲಾಮು ಕನ್ಸಿಲಿ ಬಂದ್ಬಿಟ್ಟೈ್ತಲ್ಲ ಅನ್ಕೊಂಡೆ